ಹಲೋ ಏನ್ ಮಾಡ
ಏನಿಲ್ಲಪ್ಪ ಹಾಗೆ ಸುಮ್ನೆ ಕುಂತ್ಕೊಂಡಿದ್ದೆ ನೀನು
ಹ್ಮ್ ನಾನು ಏನಿಲ್ಲ ಹಾಗೆ ಸುಮ್ಮ್ನೆ ಕುೂಡ್ತಿದ್ದೆ ನಾಷ್ಟ ಎಲ್ಲ ಆಯ್ತಾ ಹ್ಮ್ ನಂದು ನಾಷ್ಟ ಆಯ್ತು ಏನ್ ಮಾಡ್ತಿದ್ರಿ
ಹ್ಮ್ ಏನಿಲ್ಲ ಹಂಗೆ ಸುಮ್ನೆ ಕುೂತ್ಕೊಂಡಿದ್ವಿ ಏನ್ ನಷ್ಟ ಮಾಡಿದ್ರಿ ನೀವು
ನಾವ ನಮ್ಗೆ ಇವತ್ತು ಉಪ್ಮಾ ಕೊಟ್ಟಿದ್ರು ಮಾಡಿದ್ರಿ ನೀವೇನ್ ಮಾಡಿದ್ರಿ ನಾಷ್ಟ
ಹ್ಮ ನಮ್ಗೂ ಅಷ್ಟೇ ನಮಗೂ ಇವತ್ತು ಉಪ್ಮಾ ಕೊಟ್ಟಿದ್ರು ಅದೇನು ನಷ್ಟ ಮಾಡಿದ್ವಿ ನೋಡು
ಹ್ಮ್ ಹೌದಾ ನಾನ್ ಹಂಗೆ ಹಾಗೆ ಸುಮ್ನೆ ಕುಂತಿದ್ದೆ ಪ್ರಾಣಿಗಳ ಬಗ್ಗೆ ಎಲ್ಲ ಯೋಚನೆ
ಯಾಕೆ ಆ ತರ ತಿಂಕ್ ಬಂತು ಸಡನ್ ಆಗಿ
ಹ ಏನೋ ಅಂದ್ರೆ ಸುಮ್ನೆ ಹಂಗೆ ಯೋಚನೆ ಮಾಡ್ತಾ ಇದ್ದೆ ಇನ್ನು ಪ್ರಾಣಿಗಳು ಎಷ್ಟು ವಿಧ ವಿಧ ಪ್ರಾಂತಿ ಪ್ರಾಣಿಗಳು ಇದಾವಲ್ಲ ಪ್ರಪಂಚದಲ್ಲಿ ಎಲ್ಲ ಆಲೋಚನೆ ಮಾಡ್ತಾ ಇದ್ದೆ ನಿಮಗೆ ಪ್ರಾಣಿಗಳ ಮೇಲೆ ನ್ ಅಭಿಪ್ರಾಯ
ಅಂದ್ರೆ ಹದ್ ಆ ಪ್ರಾಣಿಗಳ ಜೀವನನೇ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ನಾ ಅನ್ಸುತ್ತೆ ಯಾಕಂದ್ರೆ ಈ ಒಂದಕ್ಕೊಂದು ಇದು ಇರೋದಿಲ್ಲ ಅಂದ್ರೆ ಎಲ್ಲಾ ಒಂತರಾ ಇದು ಈ ಅಂದ್ರೆ ಎಲ್ಲಾ ಪ್ರಾಣಿಗಳು ಹ ಒಂಥರ ಸ್ನೇಹದಿಂದ ಇರ್ತಾವ ಅಲ್ಲ
ಹಾ ಹೌದು ಎಲ್ಲಾರೂ ಒಟ್ಟಿಗೆ ಅವೆಲ್ಲ ಒಟ್ಟಿಗೆ ಇರ್ತವೆ ಮತ್ತೆ ಒಂದು ಒಂದ್ ಪ್ರಾಣಿಗೆ ಏನಾದ್ರೂನು ಎಲ್ಲಾ ಪ್ರಾಣಿಗಳು ಬರ್ತವೆ ಒಂದಕ್ಕೊಂದ್ ಸಹಾಯ ಮಾಡ್ಕೊ ಎಷ್ಟು ಅದು ಆದ್ರೆ ನಾಯಿ ಆದ ಆದ ನಾಯಿ ಇದಾದ್ರೆ ಇನ್ನೂ ಚೆನ್ನಾಗಿನೇ ಅವೆಲ್ಲ ಏನೋ ಎಷ್ಟೇ ಸಾಕಿದ್ರೆ ಕೂಡ ಒಂಥರಾ ಚೆನ್ನಾಗಿರುತ್ತೆ ಅವದೆಲ್ಲ ಸಾಕೋದ್ರ ಎಲ್ಲ ನಾಯಿ ಎಷ್ಟೇ ನಮ್ಮನ್ನ ಅಂದ್ರೆ ಮನುಷ್ಯರ್ಕಿಂತ ನಾಯಿನೇ ಎಷ್ಟು ನಮ್ಮನ್ನ ಹಚ್ಕೊಳ್ಳುತ್ತೆ ನಾವವು ಅದಕ್ಕ ಒಂತ ಊಟ ಹಾಕಿದ್ರೇನು ನಾವೆಲ್ಲದು ನಮ್ಮಿಂದನೇ ಬರುತ್ತೆ ಮತ್ತೆ ನಮ್ ಜೊತೆನೆ ಇರುತ್ತೆ ನಾವ್ ಏನ್ ಮಾಡಿದ್ರು ಅದೇ ಮಾಡುತ್ತೆ ನಾವೇನಾದ್ರು ಬಿಟ್ಟೋದ್ರೆ ಬೇಜಾರ್ ಮಾಡ್ಕೊಡುತ್ತೆ ಎಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ಅಲ್ಲಾ ನಿನಗ ಏನ್ ಅನ್ಸುತ್ತೆ ನಿನಗೆ ಯಾವ ಪ್ರಾಣಿ ಅಂದ್ರೆ ಇಷ್ಟ
ನನ್ಗೆ ಇದು ಹ ಏನಪ್ಪಾ ಮೊಲ ಇಷ್ಟ ನನ್ಗೆ
ಹ್ಮ್ ಹೌದ್ ಅದ್ ನೋಡಕ್ಕೆ ಎಲ್ಲ ಎಷ್ಟ್ ಸುಂದರವಾಗಿರುತ್ತೆ ಅಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ನೋಡಕ್ ಎಲ್ಲ
ನೋಡಕಲ್ಲ ಎಷ್ಟ್ ಚೆನ್ನಾಗಿ ಇರುತ್ತೆ ಹ್ಮ್ ನನಗೆ ಇಷ್ಟ ಅದನ್ ನೋಡಿದ್ರಿ ಅದು ಒಂತರ ಚಿಕ್ಕದು ಎಷ್ಟ್ ಚಂದ ಜಿಗ ಜಿಗದಾಡ್ತಿರುತ್ತೆ ಅದೆಲ್ಲ ಓಡಾಡೋದು ಅದ್ರ ಒಂದು ಕ್ಯೂಟ್ನೆಸ್ ಸೊ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ
ಹೌದು ಅದೆಲ್ಲಾ ಎಷ್ಟ್ ಚನ ಆ ತಿನ್ನುತ್ತೆ ಅದೆಲ್ಲಾ ಕೆಂಪ ಉಪ್ಪುಗಡ್ಡೆ ಎಲ್ಲಾ ಇಷ್ಟು ಚೆನ್ನಾಗ್ ತಿನ್ತ್ತೆ ಅದು ಅದೆಲ್ಲಾ ಇಷ್ಟ ನನಗೂ ಅಷ್ಟೇ ಮೊಲ ಮಲ ಅಂದ್ರೆ ಇಷ್ಟ ಮತ್ತೆ ಗಿಳಿ ಅಂದ್ರನು ತುಂಬಾ ಇಷ್ಟ ಅದನು ಅಷ್ಟೇ ನಾ್ ಮಾತಾಡ್ದಾಗೆಲ್ಲ ದು ಹಾಗೆ ಮಾತಾಡುತ್ತೆ ನಾವ್ ಏನ್ ಹೇಕೊಟ್ಟರು ಅದ್ ಕಲ್ತ್ಕೋುತ್ತೆ
ಹ್ಮ್ ಹೌದು ನಾವೇ ಹೌದು ಈಗ ಒಂದೊಂದು ನಾವು ಏನ್ ನಾವ್ ಏನ್ ಹ ಅತಿವದನೆೆಲ್ಲಾ ಕಲಿಯುತ್ತೆ ಈಗ ಗಿಳಿಯ ಗಿಳ ಅಂತ ಹೇಳಿದೆ ನಾ ಏನು ಅಷ್ಟೇ ಈಗ ನಮ್ಗೆ ಅಹ್ ನಾವೇಏನಾದ್ ಹೇಳ್ತೀವ ಅದನ್ನೆಲ್ಲ ನಾವ್ ಹೇಳಿದ್ ಕೆಲ್ಸ ಎಲ್ಲಾನು ಮಾಡುತ್ತದೆ ಎಷ್ಟು ನಿಯ ತಂದೇ ಇರುತ್ತೆ
ನಮ್ಗೆ ಬೇಜಾರ್ ಆಗ್ತೈತೆ ಅಲ್ಲಿ ಹೋಗ್ಬಿಡು ನ ನನ್ನ ಹತ್ರ ಬರ್ಬೇಡ ಅಂತಂತಂದ್ರೆ ಅದ ಬರಲ್ಲ ಹೋಗ ಅದು ಕೂಡ ನಾವು ಬೇಜಾರಾಗಿ ಅಂತಂದ್ರೆ ಅದು ಕೂಡ ಬೇಜಾರಾಗುತ್ತೆ ನಮ್ದೆಲ್ಲಾನು ಅದು ಕರ್ತ ಆಗುತ್ತೆ ನಾವ್ ಹೆಂಗ ಇದ್ರೆನು ಅದಕ್ ಅರ್ ಆಗೆ ನಾವೇನಾದರೂ ಬೇಜಾರಾಗಿದ್ರೆ ಬಜಾರಲ್ಲ ಇದ್ರರು ಕೂಡ ಅದನ್ನ ನಮ್ಮನ್ ಕರಿೆಯುತ್ತೆ ಯಾಕ ಹಿಂಗದಿ ಅಂತೆಲ್ಲಾ ಸನ್ನೆ ಮಾಡಿ ಎಲ್ಲ ಕೇಳುತ್ತೆ ಅಲ್ಲ ಎಷ್ಟ್ ಚೆನ್ನಾಗಿರುತ್ತೆ ಗಿಳಿನೂ ಅಷ್ಟ ಅಷ್ಟೇ ನಾವ್ ಏನ್ ಹೇಳ್ಟ್ರರು ಕಲಿಯುತ್ತೇನೆನ್ ಹೆಸರು ಹಿಡ್ದು ಕರಿ ಅಂದ್ರೆ ಹೆಸರು ಹಡ್ದು ಕರಿಿಯುತ್ತೆ ಏನೋ ಪ್ರಾಣಿಗಳು ಅಂದ್ರನನೆ ಏನೋ ಅಂತ
ಹಂಗೇ ನೋಡು ಈಗ ಪ್ರಾಣಿಗಳ ಸವಾರಿ ಎಲ್ಲ ಹೋಗಿದಯಾ ಆನೆ ಸವಾರಿ
ಆ ನಾನು ಇದು ಕುದುರೆೆ ಸವಾರಿ ಹೋಗಿದ್ದೆ ಮತ್ತೆ ಒಂಟೆ ಸವಾರಿ ಹೋಗಿದ್ದೆ ಅದು ನಾವೆಲ್ಲ ಚಿಕ್ಕವರ ಇದಾಗೆಲ್ಲಾ ಬರ್ತಿದ್ರು ಮನೆ ಹತ್ರ ಎಲ್ಲಾ ಬಂದು ಕರ್ಕೊಂಡ್ ಹೋಗ್ತಿದ್ರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂಟೆ ಸವಾರಿ ಮಾಡಿದ್ದ ನಾನು ಚೆನ್ನಾಗಿತ್ತು ನೀನ್ ಯಾವ್ದೇ ಸವಾರಿ ಮಾಡಿದೀಯಾ
ನಾನು ಕುದುರೆೆ ಸವಾರಿ ಮಾಡಿದ್ದೆ ನಾನು ಅದು ಇಷ್ಟ ನಂಗೆ ಒಂಥರಾ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದ್ರೆ ವಾಹನಗಳಿಗೆ ಹೋಗೋದಕ್ಕಿನ್ನ ಆತರ ಸವಾರಿಯಲ್ಲಿ ಹೋಗಕ ಎಷ್ಟ್ ಚೆನ್ನಾಗಿರುತ್ತಲ್
ಹ್ಮ್ ಹೌದು ಅದ್ರಲ್ಲಿ ಹೋಗಿ ತಿರ್ಗಾಡ್ಬೋದು ಮತ್ತೆ ಎಲ್ಲಾ ಎಷ್ಟ್ ಚೆನ್ನಾಗಿರುತ್ತೆ ಅದೇಏನು ಅದೆಲ್ಲಿ ಕುೂತ್ಕೊಂಡ್ ಹೋಗ್ತ ಒಬ್ಬ ಎಷ್ಟು ಮೇ ಒಂಟೆ ಮೇಲೆ ಅಂದ್ರು ಇಷ್ಟು ಮೇಲೆ ಕೂತಿದೀವಿ ಅಂತ ಅನ್ಸುತ್ತೆ ಕೆ ಹೊಳಗಡೆ ನೋಡಿದ್ರೆ ಭಯಾನೇ ಆಗುತ್ತೆ ಎಷ್ಟು ದೊಡ್ಡದ ಇರುತ್ತೆ ಒಂಟೆ ಎಲ್ಲ ನೀನೆಲ್ಲಾ ಝೂ ಎಲ್ಲಾ ಪ್ರವೇಶ ಮಾಡಿದೀಯಾ ಪ್ರಾಣಿ ಪ್ರಾಣಿಗಳೆಲ್ಲಾ ನೋಡಿದೀಯಾ
ಹಾ ನನ್ ನೋಡಿದ್ದೀನಿ ನಾ ನಮ ಸೈಡ್ ಎಲ್ಲಾ ನೋಡಿದ್ದೀನಿ ಆ ಸಿಂಹ ಹುಲಿ ಕ ಚಿರತೆ ಅವೆಲ್ಲ ನಾನು ನೋಡಿದೀನಿ ನಾನು ಎಲ್ಲಾ ಅಂದ್ರೆ ಆತರ ನೋಡೋಕೆ ನಂಗಗು ಇಷ್ಟ ಹೋಗಿ
ಹ್ಮ್ ಹೌದು ಗಿಳಿಯಲ್ಲಿ ಕೂಡ ಎಷ್ಟು ವಿಧ ವಿಧವಾದ ಗಿಳಿಗಳು ಇದಾವೆ
ಹ್ಮ್ ಹೌದು ಹ್ಮ್ ನವಿಲು ನವಿಲುನು ಇಷ್ಟ ನಂಗೆ ಪ್ರಾಣಿಲಿ ಪಕ್ಷಿ ಅದು ಎಷ್ಟು ಚಂದ ಮಳೆ ಬಂತ ಅಂದ್ರೆ ಗರಿಬ ಬಿಚ್ಚಿ ಎಷ್ಟೆಲ್ಲ ಕುೊಂಡಾಡುತ್ತೆ ಅದ ನೋಡಕೆ ಒಂಥರ ಚೆನ್ನಾಗಿರುತ್ತ ಅಲ್ಲ ಹ್ಮ್
ವಿಧವಿದ ಗಿಳಿಗಳಿದ್ದಾವೆ ಎಲ್ಲಾನು ಇದ್ದಾವೆ
ಹೌದು ನೀ ಆನೆ ಎಲ್ಲ ನೋಡಿದೀಯಾ
ಹ್ಮ್ ಆನೆ ಎಲ್ಲಾ ನೋಡಿದ್ದೀನಿ ಹ್ ನನ್ಗೂ ಇಷ್ಟ ಆನೆ ಅದೇನ್ ಏನೋ ದುಡ್ ಕೊಟ್ರೆ ಅದನ್ನೆಲ್ಲಾ ನಮಗ್ ದುಡ್ಡು ಕೊಟ್ರೆ ನಮಗ್ ತಲೆಗೆಲ್ಲಾ ಆಶೀರ್ವಾದ ಮಾಡುತ್ತೆ ತಲ್ಲ
ಹೌದು ನಾವು ಬಾಳೆಹಣ್ಣು ಬಾಳೆಹಣ್ಣು ಕೊಟ್ಟರು ತಿನ್ನುತ್ತೆ ಅದೆಲ್ಲಾನು ಚೆನ್ನಾಗಿರುತ್ತಲ್ಲ
ಹೌದು ಮಂಗಗಳು ಬುಟ್ ಬುಡು ಅಷ್ಟೇ ಬಾಳೆಹಣ್ಣು ಕೊಟ್ಟರೆ ತಿನ್ನುತ್ತೆ ಏನಾದ್ರು ಕಾಳುಗಳು ತಿಳ್ಸಿದ್ರಿ ತಿನ್ನು -ತ್ತೆ ಎಲ್ಲಾನು ಎಲ್ಲಾ ಪ್ರಾಣಿ ಗಳು ಅಷ್ಟೇ ಅಲ್ಲ ಎಷ್ಟು ನೋಡ ಮುಗ್ಧವಾಗಿ ನೋಡ್ಕೊಂಡರೇ ಅವೆಲ್ಲ ನಮ್ಮ ಜೊತ ಎಲ್ಲೇ ಎಷ್ಟ ಚೆನ್ನಾಗಿತ್ತು ಅವ ಎಷ್ಟ ಚೆನ್ನಾಗಿ ಎಲ್ಲಾ ಆಟ ಆಡ್ತವೆ ಎಲ್ಲಾನೂ ಮಾಡ್ತವೆ. ನಾವೇನ್ ಹೇಳ್ಕೊಟ್ರು ಕೂಡ ಕಲಿತಾವೆ ಅದೆಲ್ಲ ಮತ್ತೆ ಅವೆಲ್ಲ ಎಷ್ಟು ಕ್ಲೀನ್ ಆಗ ಗಳು ಸ್ವಚ್ಛವಾಗಿ ಇಟ್ಕೊಳ್ಳುತ್ತೆ ಎಲ್ಲಾನು ನೀಟ್ ತಿನ್ನದಾಗ್ಲಿ ಏನೇ ಆಗ್ಲಿ. ಚೆನ್ನಾಗಿ ತಿನ್ನೋ ಅಂತಂದ್ರೆ ಕ್ಲೀನ್ ಆಗಿ ಸ್ವಚ್ಛವಾಗಿ ತಿನ್ನತ್ತೆ ಅದ ಎಲ್ಲಾ
ಹೂ ಹೌದು ಅದೆಲ್ಲ ತಿನ್ನುತ್ತೆ ನನಗೆ ಜಾಸ್ತಿ ಪ್ರಾಣಿಗಳ ಜೊತೆ ತೆ ಇರ್ಬೇಕಂತನೂ ಇಷ್ಟ ಆಗುತ್ತೆ ಹು
ಮುಂದೆ ಎಲ್ಲ ಏನೋ ಇದ್ರೆ ಅದ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ರೆ ಏನು ಅನ್ಸೋದೇ ಇಲ್ಲ ನಮಗೆ ಎಲ್ಲಾ ಸಮಯ ಕೂಡ ಹೇಗ್ ಕಳೆದ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅವೆಲ್ಲಾ ಜೊತೆಗಿದ್ದ ನಮ್ಮ ಜೊತೆಗೆ ಅದು ಮತ್ತೆ ತ್ತೆ ನಾಯಿ ನಾಯಿ ನಮ್ಮ ಜೊತೆಗ ಇದ್ರೆ ಅಂತ್ರು ಮುಗೀತು ನಮಗೆ ಮೊಬೈಲು ಬೇಕಾಗಿಲ್ಲ. ಅ ಏನು ಬೇಕಾಗಿಲ್ಲ ಮನೆ ಅವರ ಜೊತೆ ಕೂಡ ಟೈಮ್ ಕಳಿತೀವ ಇಲ್ಲೋ ಗೊತ್ತಿಲ್ಲ ಅದರ ಜೊತೆ ಮಾತ್ರ ಜಾಸ್ತಿನೇ
ಈ ಸಮಯ ಕಳಿತೀವಿ ಹೌದು? ಒಂಥರಾ ಪ್ರಾಣಿಗಳಿಗೆ ಊಟ ತಿನ್ಸೋದಾಗಿರ್ಲಿ ಅವುಗಳು ವಾಸ ಮಾಡ ಕೂತಿರು ಜಾಗ ನೋಡೋದಾಗ್ಲಿ ಅವ ಏಜ್ ಅದೆಲ್ಲ ಎಷ್ಟು? ಚೆನ್ನಾಗ ಕಾಣುತ್ತೆ ಅಂದ್ರೆ ಅಷ್ಟ ಚೆನ್ನಾಗಿರುತ್ತೆ ಈಗ
ಹೌದು ನೋಡೋಕೆಲ್ಲಾ ಚೆನ್ನಾಗಿ ಇರುತ್ತೆ ಮತ್ತೆ ಅದಕ್ಕೆಲ್ಲಾ ಒಂದ್ ಮನೆ ಮಾಡಿ ಕೊಟ್ರೇನು ಆದ್ರರು ಆ ಮನೆಯಲ್ಲೇ ಇರುತ್ತೆ. ತೆ ಎಲ್ಲಾ ಇಷ್ಟ ಚೆನ್ನಾಗಿರುತ್ತೆ ಅದೆಲ್ಲ ಮನೆಯಲ್ಲೂ ಅಷ್ಟೇ ನಾವೇನ ಬೇ ಬೆಕ್ಕು ಸಾಕಿದ್ರೇನು ಅಷ್ಟೇ ಅದೆಲ್ಲಾ ನಮ್ಮ ಕಾಲ ಹತ್ರ ಎಲ್ಲ ಬಂದ್ ಮಲ್ಕೊಳ್ಳುತ್ತೆ ಎಲ್ಲಾನು ಮಾಡುತ್ತೆ.
ಈ ದನ ಕರುಗಳು ಹಸುಗಳು ಅವೆಲ್ಲಾ ನೋಡು ನಮ್ಗೆ ಎಷ್ಟ ಆ ಇದು ಕೊಡುತ್ತೆ ಮೊಸರು ಮಜ್ಜಿಗೆ ಆ ತರ ಎಲ್ಲಾನೂ ಕೊಡುತ್ತ ಅಲ್ಲ
ಹೂ ಹೌದು ಹಸುಗಳಿಂದ ಎಲ್ಲಾ? ಲ್ಲ ನಮಗೆ ಉಪಯೋಗವಾಗುತ್ತೆ ಎಷ್ಟ ಚೆನ್ನಾಗಿ ಇರುತ್ತೆ ಹಸುಗಳದು ಗೂಡ
ಹೂ ಅವನ ಸಾಕೋದು ಇಷ್ಟ ನಿಂಗ ಯಾವದು ಪ್ರಾಣಿಗ ಸಾ ಸಾಕೋದಂದ್ರೆ ಇಷ್ಟ.
ನನಗೆ ನಾಯಿ ಸಾಕೋದಂದ್ರೆ ಇಷ್ಟ ಮತ್ತೆ ಪಕ್ಷಿಗಳು ಇಷ್ಟ ನನಗೆ ಗುಬ್ಬಿ ಮರಿಗಳು ತರ ಇರುತ್ತೆ ಅಲ್ಲ ಮತ್ತೆ ಇದು ಗಿಳಿ ಸಾಕೋದ ಇಷ್ಟ ಇ ಇತರ ಪ್ರಾಣಿಗಳೆಲ್ಲ ಸಾಕೋದು ಇಷ್ಟ ನಿನಗೆ ಯಾವ ತರ ಪ್ರಾಣಿ ಸಾಕ
ನನಗೆ ಇದು ಬೆಕ್ ಬೆಕ್ಕು ಬೆಕ್ಕಿನ ಮರಿ ಮತ್ತೆ ನಾಯಿ ಆತರ ಇಷ್ಟ ಮತ್ತೆ ಅಗ ಈ ಗಿಳಿ ಇರುತ್ತೆ ನೋಡಿ ಗಿ ಗಿಳಿನೂ ಇಷ್ಟ ನಂಗ್ ಹಂಗೆ ಪಾರಿವಾಳ ಪಾರಿವಾಳನೂ ಇಷ್ಟ ನಂಗೆ.
ಹೌದು ನನಗೆ
ನಂಗ್ ಸಾಕಕ್ ಇಷ್ಟ ಇಲ್ಲ.
ನನಗೂ ಅಷ್ಟೇ ಮೊಲ ಸಾಕೋದನು ಇಷ್ಟ ಮೊಲಾನೂ ಚೆನ್ನಾಗಿರುತ್ತೆ. ಎಲ್ಲಾದು ಅದಕ್ಕ ಒಂದ ಇದು ಮಾಡಿಕೊಟ್ ಗೂಡ ಮಾಡಿ ಕೊಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ. ಪುಟ್ ಪುಟ್ ಪುಟ್ ಅಂತ ಓಡಾಡ್ತಿರುತ್ತೆ ಚೆನ್ನಾಗಿರುತ್ತೆ.
ಆದರ ಹಲ್ಲ ಎಷ್ಟು ಉದ್ದ ಇರುತ್ತೆ ಅಲ್ಲ ಮೊಲದು
ಹೂ ಹೌದು ಅದರ ಕಣ್ಣುನು ಎಷ್ಟ ಚೆನ್ನಾಗಿರುತ್ತೆ ನೋಡೋಕ ಎಲ್ಲದು ಅದು ಬಿಳಿ ಮೊಲ ಆದ್ರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನೋಡೋದು
ಹೂ ಹೌದು ಒಂಥರ ಪ್ರಾಣಿಗಳೇ ಚೆನ್ನಾಗಿ ಇರುತ್ತೆ. ಪ್ರಾಣಿಗಳ ಜೀವನಾ ನೇ ಚೆನ್ನಾಗಿರುತ್ತೆ.
ಅದು ಮತ್ತೆ ಇವಾಗ ಬೇಸ ಟೈಮ್ ಅಲ್ಲ ಎಲ್ಲ ರಜಾ ಎಲ್ಲ ಇರುತ್ತೆ ಮತ್ತೆ ಕೋಳಿಗಳು ಚಿಕ್ ಚಿಕ್ಕ ಕೋಳಿಗಳು ಕೂಡ ಸಿ ತವೆ ನೋಡಿದೀಯಾ
ಓ ನನ್ ನೋಡಿದ್ದ ಇದೀ ಎಷ್ಟ ಚಿಕ್ಕ ಚಿಕ್ಕ ಹುಡುಗುರೆಲ್ಲ ಅವನ್ನಲ್ಲ ತಗೊಂಡು
ಹ ಇವಾಗ ಬೇಸಿಗೆ ಕಾಲದಲ್ಲಿ ಎಲ್ಲ ಲ್ಲ ಮತ್ತೆ ಮಕ್ಳಿಗೆ ಏನೋ ಶಾಲೆ ಇರೋದಿಲ್ವ ಆ ಟೈಮ್ ಅಲ್ಲ ಎಲ್ಲ ತಗೊಂಡು ಮತ್ತೆ ಅದೆಲ್ಲ ಅವೆಲ್ಲ ತಗೊಂಡು ಆಟ ಆಡ್ತಾವವೆ ಅದ್ರ ಜೊತೆ ಅವೆಲ್ಲ ಅವರೆಲ್ಲಾ ಸಾಕ್ತಾರೆ ಆ ಗುಬ್ ಇದು ಕೋಳಿ ಮರಿಗಳು ಚಿಕ್ಕ ಚಿಕ್ಕದು ಎಷ್ಟು ಕಲರ್ ಕಲರ್ ಬಣ್ಣ ಬಣ್ಣವಾಗಿರುತ್ತೆ ಎಲ್ಲ ನೋಡೋಕೆ ಎಷ್ಟ
ಹ್ಮ್ ನೋಡಕೆ ಎಷ್ಟ್ ಚೆನ್ನಾಗಿರುತ್ತದೆ
ಹ್ಮ್ ನೀನ್ ನೀನ್ ಯಾವ್ದೇ ಪ್ರಾಣಿ ಸಾಕಿದಿಯಾ
ನಾನ ಅಂದ್ರೆ ನಾಯಿ ಮತ್ತೆ ನನ್ ಕೋಳಿ ಕೋಳಿಗಳು ಚಿ ಚಿ ಮರಿಗಳನ್ನ ನಾವ ಅವೆಲ್ಲ ಅವಾಗ ಸಾಕ್ತಿದ್ವಿ ನಾವು ಅವೆಲ್ಲ ಎಷ್ಟ್ ಚೆನ್ನಾಗಿರ್ತಿತ್ತು ಕೋಳಿ ಮರಿ ಕಲರ್ ಕಲಾರ ಆ ಬಣ್ಣ ಬಣ್ಣವಾಗಿರ್ತಿದ್ವಲ್ಲ ಕೋಳಿಗಳು ಅವನೆಲ್ಲಾನೂ ಸಾಕ್ ಅವ್ನ ಕೈಯಲ್ಲೆಲ್ಲಾ ಇಟ್ಕೊಂಡು ಈ ತರ ಆಟ ಆಡಸ್ತಿದ್ವಿ ಅದೆಲ್ಲಾ ಮಾಡ್
ಹೌದು ಅವೆಲ್ಲಾ ಕೈಯಲ್ಲಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅವೆಲ್ಲಾ ನೋಡೋಕೆ ನೋಡಕನ ಏನೋ ಒಂತರ ಖುಷಿಗಾಗುತ್ತೆ ಅವೆಲ್ಲಾ ನೋಡಿದ್ರೆ ನನಗೂ ಅಷ್ಟೇ ಕೋಳಿಗಳು ನಾಯಿಗಳು ಪ್ರಾಣಿಗಳು ನೋಡಿದ ಏನೋ ಒಂದು ನನ್ನ ಪ್ರಾಣಿಗಳ್ದ ಪ್ರದೇಶ ಇರುತ್ತೆ ಅಲ್ಲ ಅಲ್ಲಿ ಹೋಗಿ ನೋಡೋಕೆ ನನಗ್ ತುಂಬಾನೇ ಇಷ್ಟವಾಗುತ್ತೆ
ಹ್ಮ್ ಹೌದು ಹ್ಮ್ ಅದಕ್ ಹೋಗ್ಬೇಕ ಅದಕ್ ಹೋದ್ರೆ ಅಂದ್ರೆ ನೋಡಿದ್ರೆ ಒಂಥರ ನೆಮ್ಮದಿನೂ ಸಿಗುತ್ತೆ ನಮ್ಗೆ ಶಾಂತಿ ವಾತಾವರಣನೂ ಇರು ಒ ಒಂಥರ ನೋಡಕ ಸುಂದರವಾಗಿನೂ ಕಾಣುತ್ತೆ ಅದೆಲ್ಲ
ಹ್ಮ್ ಎಷ್ಟ್ ಚೆನ್ನಾಗಿರುತ್ತೆ ಅದನ್ನೆಲ್ಲಾ ಒಂದ್ಸತಿ ಪ್ರಾಣಿ ಪ್ರವಾಸಕ್ಕೆ ಹೋಗ್ ಬರೋಣ ಬಿಡು
ಹ್ಮ್ ಸರಿ
ಹ್ಮ್ ಹ್ಮ